ಹಲೋ ಅರಾಮಿದಿಯ ಅಮು
ಹಾ ಹಾ ಅಕ್ಕ ಆರಾಮಿದೀವಿ ನೀವ ಆರಾಮಿದಿರಾ ಅಕ್ಕಾ
ಹಾ ಆರಾಮದಿನೋಡಾಮಿ
ಹಾ ಪಾರ್ಟಿ ಆಯಿತಾ ಅಕ್ಕ ಹ ಇನ್ನ ಇಲ್ಲಕ್ಕ ನಿಮ್ದಕ್ಕ ಮಂಡಾಳ ಬಿನಾಕಂತ ಇದ್ವಕ್ಕ ಹಾ ಕ ಮಂಡಲ್ ದಾನ್ ತಿನ್ನೋಕೆ ಹತ್ತಿದ್ವಕ್ಕ
ಹ್ಮ್ ನಾವು ಮಾಡಕ್ಕೆವು್ ನಮ್ಮ ಮನೇಲಿ ಬೀಗರ್ ಬಂದಾವ್ರ ಹ್ಮ್ಮ್ ಇಲ್ಲ
ಹೌದಾ ಅಕ್ಕ
ಹ್ಮ್ಮ್ಮ್
ಬೀಗ್ರ ಬಂದಾರಾಕ್ಕಾ
ಹಾ ಬೀಗರು ಬಂದಿದ್ರಾಮಿ ನಮ್ಮ ಮನೆಯಲ್ಲಿ ಹ್ಮ ಅವರು ಬಾಳ ವರ್ಷ ಚನೇ ಆಯ್ತು ಬಂದಿದ್ದೇ ಇಲ್ಲ ಮನೆ ಪ್ರವೇಶ ಮನೆಯ ಓಪನಿಂಗು ಬಂದಿಲ್ಲ ಹ ಮತ್ತೆ ಯಾವಾಗೂ ಬಂದೇ ಇಲ್ಲ ಅವರು ಬಂದಿರೋದು ಇದೆ ಫಸ್ಟ್ ಟೈಮ್ ನಮ್ ಮನೆಗೆ ಬಾಳ ದಿನ ಆಯ್ತಲ್ಲಾ
ಬಾ ಅವಾಗಾಗ ಅವಾಗೆಲ್ಲಾ ನಮ್ದ್ ಹಳೆ ಮನೆ ಇತ್ತಲ್ಲ ಅವಾಗ ಬರ್ತಿದ್್ರರು ಇವಾಗ ಮನೆ ಆದಾಗಿಯಿಂದ ಬಂದೇ ಇಲ್ಲ ಅವ್ರು ನೋಡಿರೋದೆ ನಮ್ಮ ಮನೆ ಇವಾಗ ಹೊಸದ್ ನೋಡಿದಾವೆ
ಹಾ ಅಕ್ಕ
ನಮ್ಮತ್ತೆ ನಮ್ಮತ್ತೆ ಮಕ್ಕಳು ಇಬ್ರು ಆ ಅವ್ರಲ್ರುೂ ಬಂದ್ರು ಖುಷಿ ಆಯ್ತು ನಮಗು ಟೀ ಮಾಡ್ಕೊಟ್ಟೆ ಟೀ ಕುಡಿದ್ರು ಊಟ ಮಾಡ್ಬಾರ್ರ ಅಂದೆ ಊಟ ಇಲ್ಲ ನಾ ಇವಾಗಿನ ಮಾಡ್ಕೊ ಬಂದ್ವಿ ಆಮೇಲ್ ಮಾಡ್ತೀವ ಅಂತ ಹೇಳಿದ್ರು ಹಂಗಾಗಿ ಸ ಹ ಹಾ ಇಲ್ಲ ಸ್ವಲ್ಪ ಹೊರಗಡೆ ಹೋಗಿರಮ್ಮ ನಮ್ಮ್ ಅಕ್ಕರ ಮನೆಗ್ ಹೋಗಿದ್ದಾರೆ ಅವ್ರ ಸ್ವಲ್ಪ ಮಾತಾಡ್ಸ್ತಾರೆ ಹಕೊಂಡು ಹ ಈಕಡೆ ಬರೋದೇ ಅಪ್ರೂಪ ಅಲ್ಲ ಅಂದ್ರೆ ನಮ್ಮ ಮತ್ತೆ ಕಡೆಯಿಂದಮ್ಮಿ ಅತ್ತೆ ಅತ್ತೆ ಕಡೆಯಿಂದ ಹ ನಮ್ಮತ್ತೆಗೆ
ಇವಾಗ ಅಣ್ಣ ಅವ್ರ
ಆ ಅಂದ್ರೆ ನಮ್ಮ್ ಅತ್ತೆರು ಆ ತಂಗಿ ಈಗ ನಮ್ ತಾತರ್ ಕಾಲಿಂದ ಹಾ ಎರಡನೇ ಅಂಟ ತಮಳ ಅಂತಾರಲ್ಲ ಆ ತರ ಈ ತಾತ ತಾತ ಇಬ್ರು ನಮ್ಮ ತಾತರು ಅಣ್ಣ ತಂಬಳು ಅಣ್ಣ ತಂಬಳ ಅ ಆದಮೇಲೆ ಅಣ್ಣ ತಂಬಳ ಮಗಳು ಆಕಿ ನಮ್ ತಾತ ದೊಡ್ಡ ತಾತ ಅವ್ರ ಸಣ್ಣ ತಾತ ಅವರು ಅಣ್ಣ ತಮ್ಮ ಇಬ್ರು ಈಗ ತಮ್ಮನ್ ಮಗಳು ಬಂದಾಳ ನಮ್ಮ ಮನೆಗೆ ಈ ನಮ್ಮತ್ತೆಗ ನಮ್ಮತ್ತೆ ಮತ್ತೆಗೆ ತಂಗಿ ಆಗ್ಬೇಕು ಆ ತಂಗಿ ಮಕ್ಕಳು ತಂಗಿ ಬಂದರ ಅವ್ರಿಗೂ ಬಾಳ ಖುಷಿ ತಂಗಿ ನೋಡಿದ ತಕ್ಷಣನೇ ಅವ್ರು ಇರೋದು ಒಬ್ಬ್ರೇ ಅಲ್ಲ ನಮ್ಮಪ್ಪ ನಮ್ ಅಪ್ಪಾಜಿ ಮತ್ತೆ ನಮ್ಮತ್ತೆ ಇಬ್ರು ಅಷ್ಟೇ ಇದ್ದಿದ್ದು ಅಣ್ಣ ತಂಗಿ ಅವ್ರ ಇಲ್ಲ ಅಲ್ಲ ಈಗ ಇವ್ರ ತಂಗಿ ಇರೋದು ಈಗ ಎರಡನೆ ಅಣ್ ತಂಬ್ಳಿಂದ ತಂಗಿ ಆಗ್ಬೇಕು ಹ್ಮ್ಮ್ಮ್
ಹೌದ್
ಅವ್ರು ಬಂದಾರ ಅವ್ರು ಬಾಳ ದಿನಕ್ಕೆ ಬರ್ತಾರಲ್ಲ ಬಾಳ ಖುಷಿ ಅವ್ರಿಗೆ ಅತ್ತೆಗೆ ಆ ಟೀ ಮಾಡ್ಕೊಡು ಆ ಸ್ವೀಟ್ ಮಾಡ್ಕೊಡು ಏನಾದ್ರೂ ಆ ಹ್ಮ ಚೆನ್ನಾಗಿ ಮಾಡ್ಕೊಡು ಊಟನ
ಹೌದಕ್ಕ
ಹ್ಮ ಅನ್ನೆ ಹೇಳ್ತಿರ್ತಾರ ಅತ್ತೆೇ ನೀನ್ ಬೇಸ್ ನೋಡ್ಕಳಮ್ಮ ನಮ್ ತಂಗಿನ ಆಮಿ
ಹ ಎಲ್ಲಾ ಕುಟುಂಬಗಳೆಲ್ಲಾ ಓಡದ್ ಬಿಟ್ಟಿರ್ತಾವ ಅನಕ ಮೊದ್ಲಗೆಲ್ಲಾ ಅವಿಭಕ್. ಕುಟುಂಬ ಇರ್ತಿದ್ದಾಗ ಇವಾಗಲ್ಲ ವಿಭಕ್ತ ಕುಟುಂಬ ಮನಿಯ ಒಳ ನಾಲ್ಕ್ ಜನ ಅಷ್ಟೆ ಷ್ಟ ಇರ್ತಾರ ಮೊದ್ಲಾಗ ಹಂಗಲ್ಲ ಅವ್ರ ಅಣ್ಣ ತಮ್ಮ ಎಲ್ಲಾ ಒಟ್ಟಿಗೆ ಇರ್ತಿದ್ರಕ್ಕ
ಹೌದು ಈಗ ಎಏನೇ ಅಂಟ್ಳ ಮೂನೆ ಅಂ ತಂಬ್ಳ ತರ ಮಾತಾ ಇದ್ದಿಲ್ಲ ಅವಾಗ ಎಲ್ಲರೂ ಕೂಡ ಇರ್ತಿದ್ರು ಇವಾಗ ಹಿಂಗಿಲ್ಲ ಅವ್ ಯಾರ. ಯಾರ ನಾವ್ ಯಾರ ನಮ್ಮ್ ಮಕ್ಳಿಗೆ ಕೂಡ ಗೊತ್ತಾಗಲ್ಲ ಅದು ಅವ್ರ ಅವರು ಯಾರ ಮಾತ್ರ ಮ ನಮ್ನೆೇ ಕೇಳ್ತಾರೆ ಪಾಪ ನಮ್ಮ ಮಕ್ಳು ಅದರು
ಹಕ್ಕ ನಮಗ್ ಕೂಡ ಗೊತ್ತಾಗಲ್ಲಕ್ಕ ಯಾರಾದ್ರರು.
ಹಾ ಸಡನ್ ಆಗಗ ಆ ಚೆನ್ನಾಗಿ ಬಂದ್ರು ಅಂತ ಇಕೊ ಇವರು ಯಾರ. ಮತ್ತೆ ಅಂತ ಕೇಳಿದ್ರರು ಅವ್ರಿಗೂ ಕೂಡ ಬೇಜಾರು ಎಲ್ಲಾ ಕಡೆನ ನಿಮ್ನ ಹಾ ನಿಮ್ಗೆ ಸಂಬಂಧಗಳು ಬೆಲೆ ಗೊತ್ತಾಗಲ್ಲ ಆತರ ಎಲ್ಲ ಅನ್ಕೊಂಡ್ಬಿಡ್ತಾರ. ಬಂದಾಗ ನಾವವು ಕೂಡ ನಾವು ಚಿಕ್ಕವರಿದ್ದಾಗ ಜೊತೆಗಿರ್ತಿೀವಿ ಇವಾಗ ಸಡನ್ಗ ಬೇರೆ. ಮದುವ್ ಆಗಿ ಕಡೆ ಬಂದ್ ಬಿಿಡ್ತೀವಲ್ಲ ಯಾರ ಅನ್ನೋದು ಗೊತ್ತ ತಗದಿಲ್ಲ ಹೋಗ್ತಾ ಹೋಗ್ತಾ ಎಲ್ಲರನುೂ ಆ ಬಗ್ಗೆ ತಿಳ್ಕೊಬೇಕು ನಾವವು ಕೂಡ.
ಅಕ್ಕ ನಮ್ಮೂಡ ಗೊತ್ತ ಹಂಗಿಲ್ಲಾ ಇದು ಇನ್ನ ನೀವ್ ಹೋಗಿರ್ತಿೀರಲ್ಲಕ್ಕ ನಿಮಗೂ ಗೊತ್ತಂಗಿಲ್ಲ.
ಹೌದು ಅವ್ರ ಈಗ ಈಗ ಸಡ ಹೋಗ್ಬಿಟ್ಟಿರ್ತಿೀವ ಅವರು ಈಗ. ನೀವ್ಯಾರು ನೀವ್ಯಾರು ಅಂತ ಅವ್ರನು ಕೇಳಕ್ಕ ಆಾಗಲ್ಲ. ಇಲ್ಲ ಮನೆಯವರು ಕೇಳಕ್ ಆಗಲ್ಲ ನಾವು ಫಸ್ಟ್ ಇ ನಾವು ಹೋಗಿ ಹ್ಮ್ ನಾವ ಹೋಗಿ ಎಲ್ಲ ತಿಳ್ ಕೊಂಡು ಮಾತಾಡ್ಬೇಕು ಅವ್ರ ಜೊತೆ ಅವ್ರಿಗೂ ಖುಷಿ ಪಡ್ತಾರ ಹೌದಪ್ಪಾ ನಮ್ ಗುರ್ಸ್ತಾರೆ ಇವ್ರು. ಮುಂದೆ ಇವ್ರ ಇಲ್ಲ ಅಂದ್ರ ನನ್ನ ಇವ್ರ ಕಾಲಕ್ ಮುಗ್ದ್ ಬಿಡ್ತನ್ನಂಗಿರಲ್ಲ ಮುಂದೆ ಅವ್ರ ಮಕ್ಳ ಕಾಲ್ಕು ನಮ ನೋಡ್ತಾರ ಬಿಡಪ್ಪ ಅನ್ನಂಗ ಇರ್ಸತಿ ಇಲ್ಲ ಇಷ್ಟ ಅಟ್ಟಿಕ ಮುಗಿಸಬಿಟ್ರು ನಮ್ದ ಮಾತಾಡಂಗಿಲ್ಲ ನಮ್ ತಾತಾರರು ಆಳ್ತಾರಮ್ಮಿ ಯಾವಾಗಾರ ಹೋದ್ರೆ
ಇಲ್ಲ ನನ್ ಕಾಲಕ್ಕೆ ಮುಗ್ದೋಯ್ತು ಇ ನಮ್ಮ ಅಜ್ಜಿ ಇವ ಇತ್ತೀಚಿಗೆ ಸ್ವಲ್ಪ ಆ ನಿಧಾನ ಆದ್ರಮ್ಮಿ ಅವ್ರ ಡ ಹಾಂಗಾಗಿ ಅವ್ರಗ ಏನ್ನ್ ಮನೆಗ್ ಬರ್ತಿಲ್ಲ ಹೋಗ್ತಿಲ್ಲ ಅಂತ. ಬೇಜಾರ ಇರ್ತ್ತಲ್ಲ ಅವ್ರ ಇದ್ದಾಗೆ ನಮ್ಮ ಅಜ್ಜಿ. ಇದ್ದಾಗೆ ನಾವು ಜಾಸ್ತಿ ಹೋಗ್ತಿದ್ವಿ ಅವಾಗ.
ಹೌದಾ ಅಕ್ಕ
ಹಾ ಅಜ್ಜರ ಇದ್ದಾಗೆ ಹೋಗ್ತಿದ್ದವಿ ನಾವು. ಬಂದ್ರಲ್ಲ ಬರೀ ಅನ್ನೋದು ನಮ್ಮ ಅಜ್ಜಿ ಎಲ್ಲ ನಾ ಹೋದ ತಕ್ಷಣ ಏನಾದ್ರು ಸ್ವೀಟ್ ಮಾಡ್ಲಿದೆ ಕಸ ದೆ ಇಲ್ಲ ಸಿಹ ಮಾಡಿ ಉಣ್ಸೆ ಕಳ್ಸ್ತಿದ್ ನ ಅಜ್ಜಿ ಆದ್ರೆ
ಹೌದಾ ಅಕ್ಕ ಅಜ್ಜಿ ಪ್ರೀತಿ
ಹ್ಮ ನಾವು ಎರಡೂ ಇದ್ದಿಲ್ಲ ನಮ್ಗೆ ಫಸ್ಟ್ ಎಲ್ಲ ಸ್ವಲ್ಪ ಬೇರೆ ಆಗ್ಬಿಟ್ಟು ಗಲಾಮರು ಹಂಗಾಗಿ ನಾವು ಅಷ್ಟ್ ಅಜ್ಜಿ ಪ್ರೀತಿ ಗೊತ್ತಾಗ್ತಿದ್ದಿಲ್ಲ ಇತ್ತೀಚೆಗೆ. ಸ್ವಲ್ಪ ಹೋಗೋದು ಬರದ ಆಯ್ತಲ್ಲ ನಮ್ಮ. ನಮ್ಮ್ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಬೇರೆ ಬಂದ್ಬಿಟ್ರು. ಹಂಗಾಗಿ ನಮ್ಗೆ ಅಜ್ಜಿ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಕಡಿಮೆ ಅದಕ್ಕೆ ಇತ್ತೀಚಿಗೆ ನಮ್ಗೆ ಅವ್ರ ಬೆಲೆ ಏನನ್ನೋದು ಗೊತ್ತಾಗುತ್ತೆ. ಹೌದ ಹಂಗ ಬರ್ಬಾರ್ದಿತ್ತಲ್ಲಾ ಅಲ್ಲಿ ಸ್ವಲ್ಪ ಹಳ್ಳಿ ವಾತಾವರಣ ಅಲ್ಲ ಅಲ್ಲ ಅಷ್ಟೊದು ದೊಡ್ಡ ಅಭ್ಯಾಸ ಮಾಡಕೆ ಆಗ್ತಿರಿಿಲ್ಲ ಮುಂದಕ್ ಹೋಗಕ್. ಕಲೋದಕ್ಕೆ ಇನೇನು ಇದ್ದಿಲ್ಲ ಅಲ್ಲಿ ಅಷ್ಟೊಂದು ಅದ ಕರ ನಮ್ಮ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಮ್ಮಪ್ಪ ಅಪ್ಪ ಅಮ್ಮ ಈ ತರ ಮಾಡಿದ್ರು ಇವಾಗ ಅವ ಕೊರತೆ ಅನಸ್ತತೆ ಅಜ್ಜಿ ತಾತ ತಂದು ಯಾರಾದ್ರರು ಸಂಬಂಧಿಕರ ಬೆಲೆ ಅದು ಇವಾಗ ಅವ್ರ ಬೆಲೆ ಏನನ್ನೋದು ಗೊತ್ತಾಗತ್ತೆ
ಹ ಆಯ್ತಾ ಇವಾಗ ಎಲ್ಲಾರನು ಅವರೆಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗ್ಪ್ಪ ಎಲ್ಲಾರ ಬಲೆ
ಅದೇ ಅವ್ರ ಇಲ್ಲಲ್ಲಪ್ಪಾ ಈಗ ನಾವು ಇದ್ದಿದ್ರೆ ಚೆನ್ನಾಗಿತ್ತು ಏನು ಎಂತ ಅನ್ನೋದೆಲ್ಲ ಮಾತಾಡ್ ಕೆಂತ ಕುೂತ್ಕೋಬಹುದು ಅದ ಒಂಥರ ಚಂದ ಅದು ಎಲ್ಲಾರು ಕುೂತ್ಕೋಬೇಕು ಅಜ್ಜಿ ಕೈತ ತಿನ್ಬೇಕು ಬೆಳದಿಂಗ್ ಊಟ ಮಾಡ್ಬೇಕು ಅದ ಎಷ್ಟೋ ದಿಂದ ಎಲ್ ಎಷ್ಟೋ ಜನದ್ುಳ ಕನ್ಸದು
ಹಾ ಅಕ್ಕ ಅಜ್ಜಿ ಕಾಯತಿತ್ತಲ್ಲಾ ಎಷ್ಟ ಚೆನ್ನಾಗಿರ್ತದ ಅಕ್ಕ ಎಲ್ಲಾ ಹ ಎಲ್ಲಾ ಸಣ್ಣ ಸಣ್ಣ ಮಕ್ಳೆಲ್ಲಾ ಕುಂತ್ಕೊಂಡಿರ್ತೀವಿ ಅಜ್ಜಿ ಕೈ ತೂತ್ಕ ಕೊಡೋದು ಏನಾದ್ರು ಮೈ ಮೇಲ್ ಚಳ್ಕೊಂಡ್ರೆ ಅಜ್ಜಿ ಬಯ್ಯೋದು ಎಷ್ಟ್ ಚೆನ್ನಾಗಿರ್ತತಕ್ಕ ಎಲ್ಲ
ಹ್ಮ ಚೆನ್ನಾಗ್ ಅದ ತರ ಚೆನ್ನಾಗ ಅದು ಬಯಸ್ಕಳೋದು ಚೆನ್ನಾಗಿ ಬೈಯೋದು ಚೆನ್ನಾಗಿ ನಾವು ಕೂಡ ಒಂದ್ ಸ್ವಲ್ಪ ಅಪ್ಪ ಅವ್ರಿಗ ಬೈತಿರ್ತೀವಲ್ಲ ಆಮೇಲೆ ಅವರು ಬೇಜಾರ್ು ಮಾಡ್ಕೊಳ್್ದನೆ ನಮಗೆ ಹಾ
ಹ ನಮ್ಮ್ ಅಜ್ಜಿ ಹೆಂಗ ಅಂದ್ರಕ್ಕ ಮೊದ್ಲು ಬ ರಕ್ಷಾ ಬಾ ಬಾ ರಕ್ಷಾ ಬಾ ಬಾ ಬಾ ಬಾ ಅಂತಿದ್ರಾಕ ಬರ
ಹಾ
ಹಬ ಬರ್ತಿರ್ತಕ್ಕ ನನೀಗ ಅವಾಗ ಏನಪ್ಪಾ ಇವರು ಸುಮ್ನೆ ಕುಂದ್ರಕ್ ಬಿಡವಲ್ರು ಅನ್ಸ್ತಿತ್ಕ ಇವಾಗ ಗೊತ್ತಾಗ್ತದಕ್ಕ
ಅಬೊಲ ಹ್ಮ್ ಹಂಗೆ ಆಗದ ಪಸ್ಟ್ ಎಲ್ಲ ನಾವು ಇವ್ರಪ್ಪ ಇಷ್ಟು ನಮ್ಮ ಇದ್ ಮಾಡ್ತಾರಾ ಅನ್ನಂಗೆ ಅನ್ಸ್ತ ಇವಾಗ ಅನ್ಸ್ತತಿ ಪಾಪಾ ಅಜಿರ ಇರ್ಬೇಕಲ್ಲ ನಮ್ಗೆ ಅವರು ಏನಾದ್ರು ಒಂದು ನಮ್ಗೆ ಸಲಹೆ ಕೊಡ್ತಿದ್ರು ಏನಾದ್ರು ಹೇಳ್ಕೊಡ್ತಿದ್ರು ನಾವ್ ಮುಂದೆ ಹೆಂಗ ತಪ್ಪಪ್ ಮಾಡ್ಬಾರ್ದು ಸರಿ ಮಾಡ್ಬೇಕು ಅಂತ ಎಷ್ಟ್ ಚನ್ನಾಗ ಹೇಳ್ಕೊಡ್ತಿದ್ವಿ ತಿದ್ರು ಇವಾಗ ಇಲ್ಲ ಅಲ್ಲಪ್ಪ ಅನ್ನದೊಂದೇ ಬೇಜಾರು ಇವಾಗ ಅದೇ ನಮ್ಮ ಇನ್ನೊಂದ್ ಅಜ್ಜಿ ಇದೆ ಮುತ್ತಜ್ಜಿ ಅದಾದ್ರೂ ನೂರು ವರ್ಷ ಆಯ್ಸು ನಮ್ಮ ಅಜ್ಜಿಗೆ
ಉದಾಕ
ಹಾ ನಮ್ಮ ಅಪ ಆ ನಮ್ಮ ತಾತವ್ರ ಅಕ್ಕ ಹಾ ನಮ್ ತಾತರ ಅಕ್ಕ ಇನ್ನುೂಾದ್ರೆ ಇದ್ದಾರೆ ನಮ್ ತಾತ ಇಲ್ಲ ಮತ್ತ ಅವ್ರಕ್ಕ ಅಕ್ಕ ಇದ್ದಾರೆ ನೂರ್ ವರ್ಷ ಆಯ್ತ್ ಆಯಸೆ ಅವಿಗೆ ಅಷ್ಟೊಂದ್ ಚೆನ್ನಾಗಿ್ ಇನ್ನುೂ ಚೆನ್ನಾಗಿದಾರ ಇನ್ನುೂ ಬೈತಾರ ಅವರು ಮೊನ್ನೆ ಹಿಂಗೆ ಊರ್ಗ್ ಹೋಗಿದ್ವ ನಾವವು ಕೂಡ ಅವ್ರ ಮನೆಗೆ ಹೋಗಿ ಅವಾಗೆಲ್ಲ ಮಾತಾಡ್ಿಕೊಂಡು ಅಜ್ಜಿ ಮಾತಾಡ್ಸ್ಕೊಂಡು ಅಜ್ ಜೊತೆಗೆ ಭಾವಚಿತ್ರ ತಗೊಂಡು
ಎಲ್ಲಾ ನೋಡ್ಕೊಂಡು ಆರಾಮಾಗಿ ಬಂದ್ವಿ ಆತರಾನೇ ಹೆಂಗ
ಹೌಕ
ಹಾ ಹಂಗೆ ಹಂಗೆ ಬಿ ಎಲ್ಲರ ಜೊತೆಗೂ ಭಾವಚಿತ್ರ ತಗೊಂಡ್ ಬಂದ್ವಿ ಅಜ್ಜಿ ಹಿಂಗ್ ಮಾಡು ಕೈ ಬಟ್ಟು ಹಿಂಗ ಮಾಡ ಅಂದ್ರೆ ಹ ಅವಾಗಲ್ಲ ಎಲ್ಲಿ ತಮ್ಮಿ ಈ ತರ ಇದ್ದಿದ್ದೆ ಇಲ್ಲ ಇವಾಗ ಮಾತಾಡ್ಬೇಕು ಇವಾಗ ಏನು ಐದ್ ನಿಮಿಷ ಹಾಲ್ ತಕ್ಷಣ ಸಾಕು ಫೋನ್ ಇದ್ದು ಅದೈತಿ ವೀಡಿಯೋ ಕಾಲಿಂಗ್ ಅಂತ ಎಲ್ಲ ಎಲ್ಲ ಬರ್ತೀತಿ ಇವಾಗ ಆವಾಗ್ಲೇ ಹೇಳಿ ತೊಗೊಲೆ ಲೆಟ್ರ ಬಿಟ್ಟ ಹಾ ಹತ್ ಹಾ
ಈ ದೂರವಾಣಿ ದೂರ ಇದ್ದವರ್ನ ಸಮೀಪ ಮಾಡ್ತಕ್ಕಾ ಸಮೀಪ ಇದ್ದವ್ರನ ದೂರ ಮಾಡ್ತತಕ.
ಹೌದೌದು. ಅದೇನ್ ಸರಿ ನಾ ಅವಾಗೆಲ್ಲಾ ವಯರ್ ಇತ್ತು ಇವಾಗ ವಯರ್ಲೆಸ್ ಬಂದ್ಬಿಟ್ಟರುವಾಗ ಯಾವನ್ ಕಾಲದ ಕಲಿ ನಾವ್ ಮಾತಾಡ್ಬೇಕಂದ್ರು ಅಕ್ದಿಲ್ಲ ನಮ್ಮ ಅಪ್ಪ ಹ್ಮ ಇದನ್ನೇ ಇವಾಗ ಇವಾಗ ಈಗ ಈಗಾದ್ರೂ ಇತ್ತೀಚಿಗೆ ಎಲ್ಲ ಫೋನಿಂದ ಎಷ್ಟು ದೂರವಾಣಿಯಿಂದ ಎಷ್ಟು ತಲೆ ನೋವು ಆಗ್ತವೋ ಅಷ್ಟು ಲಾಭನೂ ಇದೆ
ಒಳ್ಳೆದು ಆಯ್ತಕ್ಕ ಹಾ ಅಕ್ಕಾ ಹೌದಕ್ಕ.
ಮಕ್ಕಳಿಗೆ ಕೊಟ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಬಗ್ಗೆ ಅವ್ರಗಾಗ ಇದಾಗಲ್ಲ ಬರೀ ದೂರವಾಣಿ ಜೊತೆಗೆ ಇದಬಿಡ್ತಾರೆ ಹಾ. ನಾ ನಮ್ಮಲ್ಲಿ ಐತದು ನಾವ್ ಏನೇನ್ ತಗೊಂಡ ತಿವೋ ಒಳ್ಳೆ ತೊಗೊಂಡ್ರೆ ಒಳ್ಳೇದಾಗುತ್ತೆ ಕೆಟ್ಟು ತೊಗೊಂಡ್ರೆ ಕೆಟ್ಟದಾಗುತ್ತೆ. ನಾವ ಉಪಯೋಗಿದ್ರ ಮಾಡದ್ರಾಗ ಇದೇ ಇದಿಲ್ಲ.
ನಾ ನಾವ್ ಹೆಚ್ಚಿಸ್ಕಟ್ಟ ಹೆಚ್ಚಿಸಕೊಂಡ ಇರ್ಬೇಕಕ್ಕ.
ಹಾ ಅದೇ ಅನ್ನಿ ಹ್ಮ್.
ಒಂದು
ನಾವು ನಾವ್ ಹೆಂಗಿಂಗ್ ಬಳಕೆ ಮಾಡ್ಕೊಂತೀವಿ ಆತರ ಇದು. ಒಬ್ಬೊಬ್ಬರ ಹಂಗ್ ಮಾಡಲ್ಲ ಒಬ್ಬೊಬ್ಬರು ಕೆಟ್ಟದ ಬಳಕೆ ಮಾಡ್ಕ ಅಂತಾರೆ ಕೆಟ್ಟದಾಗುತ್ತೆ ಅದು ಕೆಟ್ಟ್ದು ಮಾಡ್ಬಾರ್ದು ಆತರ
ಹ ನಾವ್ ಹೆಂಗ ಉಪಯೋಗ ಮಾಡ್ತವಿ ಇದ್ವಿವಂಗಕ್ಕ ಇದ್ರಂದ ಎಷ್ಟೋ ಕೊಂಚನಕ್ಕ ಸಹಾಯ ಆಗಿರ್ತದೆ.
ಹೌದು ಈಗ ದೂರ ಇದ್ದರ್ರಿಗೆ ನಮಗ್ ಬರಕ್ ಆಗಲ್ಲ ಜಲ್ದಿ ಬರ್ಬೇಕಂದ್ರೆ ಅವ್ರಿಗೆ ಬರಕ್ಕು ಆಗದೇ ಇಲ್ಲ ಏನ ಕಾರಣತಗಳಿಂದ ಅವ್ರು ಹೋಗ ದುಡ್ಡಿರಲ್ಲ ಹ ದುಡ್ಡು ಇರಲ್ಲ ಏನಾದ್ರು ತೊಂದ್ರೆ ಇರ್ತತಿ ಅವ್ರಿಗೆ ಬರಕ್ ಆಗಲ್ದರ್ಗೆ. ಇದ ಒಂತರ ಅನುಕೂಲ ಮಾಡಿದಿದ್ದಾರೆ ಎಲ್ಲಯೋ ಇರ್ಲಿ ಯಾವ ಮೂಲೆ ಇದ್ರುನು ಫೋನ್ ಒಂದಿದ್ರೆ ಸಾಕು ದೂರವಾಣಿ ಒಂದಿದ್ರೆ ಸಾಕು ನಾವು ಇಲ್ಲೇ ಇದ್ದರ್ ಬಿಡು ನಮ್ಮ್ ಪಕ್ಕದಲ್ಲೇ ಇದ್ದರ್ ಬಿಡು ಅನ್ನೋ ಆಹ್ ಆ ಭಾವನೆ ಬಂದ್ಬಿಡ್ತೈತಿ ಅಷ್ಟ. ಅಷ್ಟೊಂದ್ ಚೆನ್ನಾಗ ಆತ್ತುದ್ದದು.
ಹ ಕೈದು ಇನ್ನೊಂದ್ ಹಂಗ್ ಹೆಂಗ್ ಮಾಡ್ತೈತಿ ಅಂದ್ರ ಅಕ್ಕ ಪಕ್ಕ ಇದ್ದಾರೂ ಕೂಡ ಮರಿಸಿ ಬಿಡ್ತೇತ್ ಅಕ್ಕಾ ಇಲ್ಲೇ ಇದ್ರು ಕೂಡ ಆಫೋನ್ ಹುಡಗಿ ಕುತ್ಕೊಂಡ್ರ ಏನ್ ಬರ್ತತ್ ಹೇಳಕ್ಕ
ಹೌದು ಹಾ ಅದು ಆದ್ರ ನೋಡಿದ್ರೆ ಅದು ಬಿೂಡ ಹಂಗೆ ಹೌದ್ ಬಿಡು ಹ್ಮ್ ಅದು ದುರುಪಯೋಗ ಆಗ್ಕತಿ ಆದ್ರಿಂದಾನೂ ತೊಂದರೆಗಳು ಜಾಸ್ತಿ ಆಗ್ತಾವ ಅದು ಪಕ್ಕದಲ್ಲಿದ್ದು ನನ್ನೇ ನೋಡಂಗಿಲ್ಲ ಫೋನ ಹೆಂಗ ದೂರವಾಣಿಗೆ ಇಟ್ಬಿಡು ಅನ್ನೋ ಮಾತುಗಳು ಇರ್ತವೆ. ಕೆಟ್ಟದಕೈತಿ ಒಳ್ಳೇದ ಕೇತಿ ನಮ್ದ್ ಎಷ್ಟ್ ಮಾತಾಡ್ಬೇಕು ಅಷ್ಟ್ ಮಾತಾಡ್ಬೇಕು ಎಷ್ಟ ಇರ್ಬೇಕು ಅಷ್ಟ ಇದ್ರೆನೆ ಎಲ್ಲದಕ್ಕೂ ಒಳ್ಳೇದು ಹ ಸರಿಮ್ಮ.
ಹಾ